ಹ್ಮ್ಮ್
ಹಲೋ ರೀ
ಹಲೋ
ಹಲೋಯ್
ಹಲೋ ಹಾ ಚೆನ್ನಾಗಿದೆ ನೀವು
ಚೆನ್ನಾಗಿದೆ ಆರಾಮಿದೀರಾ
ಆರಾಮಾಗಿದ್ದೀವಿ ನೋಡಿ ಮನೇಲೆ ಎಲ್ರು ಚೆನ್ನಾಗಿದ್ದಾರಾ
ಹಾ ರೀ ನಿಮ್ಮ ಹತ್ರ
ನಮ್ಮ್ ಮನೆಯಲ್ಲೂ ಚೆನ್ನಾಗಿದ್ದಾರೆ
ಏನ್ ಮಾಡ್ತಿದೀರ
ತಾ ಇದೀರಾ ನಾವು ಇಲ್ಲ ಇವಾಗ ಟೀ ಕುಡ್ದು ಕುತ್ಕೊಂಡಿದ್ವಿ ನಿಮ್ದು ಟೀ ಆಯ್ತಾ
ಟಿ ಆಯ್ತ ರಿ
ಹ್ಮ್
ಹಾ ರೀ ಸ್ಟಡಿ ಎಲ್ಲಾ ಮಾಡ್ತಾ ಇದ್ದೀವಿ
ಹಾ ಏನ್ ಓದ್ತಿದೀರಾ
ನಾವು ಇಂಜಿನಿಯರಿಂಗ್
ಇಂಜಿನಿಯರಿ ಓತಿದಿರಾ
ಹಾ ರೀ ನಿಮ್ದ್ ಎಲ್ಲ ಸ್ಟಡಿ ರೀ
ನಮ್ದೇಲ್ಲಾ ಕಾಲೇಜ್ ಮುಗ್ದಿದೆ ಬಿಕಾಮ್ ಕಂಪ್ಲೀಟ್ ಆಗಿದೆ
ಏನ್ ಮಾಡ್ತಾ ಇದ್
ಹೌಸ್ ವೈಫ್ ನಾವು ಮದುವೆ ಆಗಿದೆ ಹಾ
ತ್ತ
ತ್ರೀ ಇಯರ್ ಆಯ್ತು
ತ್ರಿಯರ್ ಆಯ್ತಾ
ಹಾ ಒಂದ್ ಮಗು ಇದೆ ಐನ್ ತುರಿರ್
ಯಾರ ನೇಮು
ನೇಮ್ ದಿಗಂತ್
ದಿಗಂತ
ಹಾ ಹೌದು
ಚೆನ್ನಾಗೈತೆ ರೀ
ಹಾ ರಿ ಮತ್ತೆ ಬ್ರದರ್ ಸಿಸ್ಟರ್ ಅಪ್ಪ ಅಮ್ಮ ಎಲ್ರರು ಚೆನ್ನಾಗಿದ್ದಾ
ಹಾ ರೀ ಚೆನ್ನಾಗಿದಾರೆ ಎಲ್ರು
ಬ್ರದರ್ ಸಿಸ್ಟರ್ ಏನ್ ಮಾಡ್ತಾರೆ
ಅವ್ರ ಎಲ್ಲಾ ಮನೇಲಿ ಇದಾರ ಒಬ್ರು ಕಾಲೇಜ್ ಹೋಗ್ತಾ ಇದಾರೆ
ಹಾ ಹಾ ಎಷ್ಟ್ ಜನ ಇದಿರ ನೀವು
ನಾವು ಇಬ್ರು ಇದೇವಿ
ಇಬ್ರ್ ಇದಿ
ಅಣ್ಣ ಅಣ್ಣ ನಾ ಮತ್ತೆ ತಂಗಿ ಒಬ್ಬರು ಇದಾರೆ
ಹಾ ಹಾ
ಟೋಟಲ್ ಮುರ್ಜ ಹ
ಮೂರ್ ಜನ ಇದ್ದೀರಾ
ಅಣ್ಣ ಸ್ಟಡಿ ಮಾಡಿಲ್ಲ ತಂಗಿ ಇವಾಗ ಪಿಯುಸಿ.
ಹಾ ಹಾ
ನಗೆ ಮಾಡಿದೀವಿ
ಹಾ
ಹಾ ರೆ ಸರ್ ಏನ್ ಮಾಡ್ತಾರೆ
ಅವರು ಸೊಸೈಟಿ ಸೆಕ್ರೆಟರಿ ಇದ್ದಾರೆ ಹಾ ಹಾ ಆರಾಮಾಗಿದ್ದಾರೆ
ನಿಮ್ಮಗ ಆರಾಮ್ದನ್ರಿ
ಅವನು ಟು ಇಯರ್ ಇ ನ್ನು ಅಂಗನವಾಡಿಗೆ ಹೋಗ್ತಾನೆ
ಹಂಗನವಾಡಿ ನೋಡಿ ಅ
ಹಾ ಚಿಕ್ಕ ನೀದ ನ್ನ
ಚೆನ್ನಾಗಿದೆ ರೀ
ಹಾ ಆರಾಮಾಗಿದ್ದಾನ ನೋಡಿ
ಏನ್ರರಿ ನಿಮ್ಮ್ ಳಹುಬ್ಬಳ್ಳಿ ನಮ್ಮೂರಲ್ಲಿ. ಹುಬ್ಬಳಿ ರೀ
ಆಾರ.
ಇದು ಧಾರವಾಡ ಡಿಸ್ಟ್ರಿಕ್ ರೀ
ಧಾರವಾಡ ಡಿಸ್ಟ್ರಿಕ್ ಹುಬ್ಳ್
ರ
ಹಾ ಹುಬ್ಬಳಿ ತಾಲೂಕು ಮತ್ತೆ ಎಲ್ಲ ಹೇಳ್ಬೇಕಕ್ ನೋಡಿ ನೀವ ಹಬ್ಬ ಎಲ್ಲಾ ಹೆಂಗ ಮಾಡ್ತಾರೆ ನಿಮ್ಮ್ ಊರಲ್ಲಿ
ಬಾಳ ಚೆನ್ನಾಗರಿ ವಿಜೃಂಭಾಣೆಯಿಂದ ಇವಾಗ ಮೊಹರಾ ಮೈತಾಳ ರೀ
ಹಾ ಮೊಹರಂಮಹೇಗ್ ಮಾಡ್ತಾರೆ ಐದ್ ದಿನ ದೇವ್ರ ಕೂರ್ಸ್ತಾರಲ್ವಾ
ಹ ಹೌದ್ರಿ
ಇಪ್ಪತ್ತೆರಡನೇ ತಾರೀಕಿಗೆ ಬೊದ್ಲಿ ಆಕ್ತಾರೆ
ಎಲ್ರಿ ಆಲ್ರೆಡಿ ಹಾಕಿದಿದ್ದಾರೆ ಕೂದ್ಲಿ ಹಾ ಹಾಕಿದಿದ್ದಾರೆ ಅವನ್ ಮಂಡ್ಯ ದೇವ್ರ ಕುಂದಿರ್ತವೀ
ಹಾ ಹಾ
ಈಗ ಟ್ಯೂಸಡೇ ಏನೈತೆ ದೇವರು ಮಾಡ್ತಾರೆ ಎ
ಕೊರ್ ಅಥವಾ ಐದ್ ದಿನಕ್ಕ
ಕೆರೆ
ಐದ್ ದಿನಕ್ಕ
ಹಾ ರೀ
ಹಾ.
ಮನೋಡೇ ಇನಾಯ್ಯಿ ತೆ ದೇವ್ರ ಕುದಸ್ತಾರೆ
ಹಾ ಹಾ.
ಆಮೇಲೆ ಮಂಗಳವರ ಏನದ ದೇವ್ರ ಮಾಡ್ತಾರ
ಹಾ ಹಾ
ಅದಾದ್ಮೇಲೆ ಐದ್ ದಿನಕ್ಕ ದೇವರು ಇದ ಮಾಡ್ತಾರೆ ದಪ್ಪನ್ ಹಾಕ್ತಾರ ಚೆನ್ನಾಗಿ ಮಾಡ್ತಾರೆ ಎಲ್ಲ
ಹಾ ಇಲ್ಲಿ ಚೆನ್ನಾಗ್ ಮಾಡ್ತಾರೆ ದೇವ ಕೋರ್ರಿಸ್ಬಿಟ್ಟು ಆಯ್ತು ದಿನ ಆದ್ಮೇಲೆ ಗುದ್ಜ ಹಕಿರ್ತ ಐದಿನ ಆದ್ಮೇಲೆ ದವ್ರರು ಕೂರ್ಸಿ ನೆಕ್ಸ್ಟ್ ಆಯ ದೇವ್ರ ಇರತ್ತೆ
ಆ
ಐದನೇದು ದಿನಾ ಹೊಳ ಕಳಿಸತಾರೆ ಹ ಚಂಗ್ಯ ಮಾಡಿ ಬಿಟ್ಟ
ಮುಸ್ಲಿಮ್ ಹಿಂದ ಸೇರಿ ಮಾಡ ಒಬ್ಬರ ಇದೆ ತ
ಮುಸ್ಲಿಂ ಹಿಂದೂ ಎಲ್ಲ ಸೇರಿ ಮಾಡ್ತಾರೆ
ಬಾಳ ಚೆನ್ನಾಗೈತ್ರಿ
ಹಾಂ ಚೆನ್ನಾಗಿ್ ಮಾಡ್ತಾರೆ ಇೊಂದು ಹಬ್ಬಾನ ಹಿಿಂದ ಮುಸ್ಲಿೀಮ ಎಲ್ಲಾ ಸೇರಿಬಟ್ಟು ಮತ್ತೆ ಕಾರ್ ಹುಣ್ಣ್ಮೆ ಬಂತಲ್ಲ ಹೇಗೆ ಮಾಡ್ತಾರೆ ಕಾರ್ ಹುಣ್ಣ್ಮೆ ನಿಮ್ಮೂರಲ್ಲಿ
ಕಣಿವ ಅಂದ್ರೆ ಹೌದ್ರಿ ಕಾರಣಿವ.
ಹಾ
ಅದೊಂದು ಮತ್ತೆ ಕಾರು
ಎತ್ತಿರತ್ತಲ್ಲಾರ ಎಸ್ಸಗ್ ಬಿಡ್ತಾರೆ
ನ್ರಿ
ಹ ಕೋಡ್ಬಳೆ ಚಕ್ಲಿ ಎಲ್ಲಾ ಮಾಡ್ತೀವಿ ನಮ್
ಹನ್ ಅವಕ್ ಒಂತರ ಡಿಸೈನ್ ಮಾಡ್ತ ರ ಓಕೆ
ಹಾ ಡಿಸೈನ್ ಮಾಡಬಿಟ್ಟು ಎಲ್ಲ ಡೆಕೋರೇಷನ್ ಮಾಡಿ ಅವನ್ನ ಬಿಡ್ತಾರೆ
ಇವಾಗೆಲ್ಲ ರೈ ಹಾನ್ೀ ಬಿಡ್ತಾರೀ ಇವಾಗೆಲ್ಲಾ ರೈತರ ಇದು ಸುರಕ್ಷ ಹತವಲ್ರಿ ಅವ್ರು
ಹಾ ಹಾ ಹಾ
ಅವು ಹೊಲದಲ್ಲಿ ಏನು ಇದು ಗಳೆ ಹೊಡಿಯೋದು ಅದು ಮಾಡೋದು
ಹಾ ಹಾ
ೆ ಮುಂಚೆ ಇದು ಕಾರಣ ಇದು ಮಾಡ್ತಾರೆ
ಹಾ ಹೌದು
ಹಾ ರೀ ನೀವು ನೆಕ್ಸ್ಟ್ ಬರದ ಅದೇೀ
ಹಾ ನಿಮ್ಮ್ೂಊರಲ್ಲಿ ಮಳೆ ಬೆಳೆ ಹೇಗಿದೆ.
ಇವಾಗ ಫಿಫ್ಟೀನ್ ಡೇಸ್ ಆಯ್ತ್ೀ ಮಳೆ ಇಲ್ಲ ಹೊಲದಲ್ಲಿ ಎಲ್ಲಾ ಹತ್ತೀವಿ ಊರಿದೀವಿ
ಹತ್ತ ತೀರಾ ನಿಮ್ಮ ಹೊಲ್ದಲ್ಲಿ
ಟ್ಟಿ ಹಾಕಿದೀವಿ ಪಪ್ಪಾಯ ತೋಟ ಮಾಡಿದೀವಿ ಮೆಣಸನ್ ಕಾಯ ಮಾಡಿದ್ದೀವಿ
ಹಾ ನಮ ಕಡೆ ಎಲ್ಲಾ ಹತ್ತಿ ಎಲ್ಲ ಏನಿಲ್ಲ ನಮ್ದು ಕಬ್ಬಿನ ತೋಟ ಇದೆ ಪಾಪ ಪಯಡ್ ಕೆ ತೋಟಾ ಹಾ ಪಪಾಯಿ ಅಡಿಕೆ ತೋಟ ಮಾಡಿದ್ವಿ
ಆದ್ರ ದರನ್ ಹೆಂಗ್ ಬರ್ತಾರ ಅವಲ್ಲ ರೇಟ್ ಹ್ಮ್ಮ್.
ಅದು ನಮಗ್ ಗೊತ್ತಿಲ್ಲ ನಮ್ಮ ಮಾವರ್ ಮಾಡ್ತಾರೆ ಎಲ್ಲ್ಮ.
ಹೌದ್ರಿ.
ಪ್ರೆಯಲ್ಲೇ ಅಲ್ಲೇ ಬಂದ್ಬಿಟ್ಟು ಅಲ್ಲೇ ಕಡ್ಕೊಂಡ್ ಹೋಗ್ಬಿಡ್ತಾರೆ ಬಾಳೆಗೂನೆೆಯ ಅಲ್ಲ ಪಪ್ಪಾಯಿ ಸರಿ ಲಾಸ್ಟ್ ಟೈಮ್ ಮಳೆ ಜಾಸ್ತಿ ಜತಿ ಆಯತಲ್ವಾ ಮಳೆ ಗಾಳಿಗೆ ಎಲ್ಲ ಲಾಸ್ ಆಗ್ಬಿಡ್ತು ಜಾಸ್ತಿ ಪ್ರಾಫಿಟ್ ಆಗ್ಲಿಲ್ಲ ಹಾ ಹಾ ಈ ವರ್ಷ ಇನು ಬಂದಿಲ್ಲ
ಟ್ ಆಯ್ತ ಅಂತ ಹೇಳೇ ಮಾಡಿದೀವರಿ ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ
ಹೌದೌದು ಅದು ಅಂದ್ರೆ ಲಾಸ್ಟ್ ಟೈಮ್ ಮಳೆ ಸಿಕ್ಕಾಪಟ್ಟೆ ಆಮೇಲೆ ಗಾಳಿ ಸಿಕ್ಕಾಪಟ್ಟೆ ತರ ಎಲ್ಲಾ ಮಳೆ ಆಗಿ ಬಿದ್ದ್ಬಿಡ್ತು
ಈ ಮತ್ತೆ ಅವಕ್ಕೇಏನ ಮಳೆ ಇರಬಾರ್ದ ಏನ್ರೀ
ಹಾ ಜಾಸ್ತಿ ಆಗ್ಬಾರಡ್ದು ಗಾಳಿಗೆಲ್ಲಾ ಉದ್ರಬಿದ ಬಿಡುತ್ತೆ ಅಲ್ಲ ಎಷ್ಟಾಗಿ ಮಳೆ ಹ ಇದಕ್ ಅಡಿಕೆ ತೋಟಕ್ ನಡೈತೆ ಅಡಿಕೆ ಕಬ್ಬು ನಮ್ಮಲ್ಲಿ ಕಬ್ಬು ಹಾಕಿದಿವಲ್ವಾ ಅದಕ್ಕೆ ಎಷ್ಟು ಮಳೆ ಆದ್ರೂ ನಡೆಯತೆೆ ಮಳೆ ಎಷ್ಟಾಗುತ್ತೆ ಅಷ್ಟ ಒಳ್ಳೇದು
ಹೌದೌದ್ರಿ
ಹಾ ಕಬ್ಬಿನ ತೋಟ ಇದೆ ಅಡಿಕೆ ಬೇಲೆ ತೋಟ ಇದೆ ಪೇರಳಣ್ಣ ಹಚ್ಚಿದೀವಿ ತೋಟದಲ್ಲಿ ಹ ಅಷ್ಟೆಲ್ಲ ಮಾಡಿದ್ವಿ ನಮ್ಮ ನಾವು ಹೊಲಕ್ ಹೋಗಲ್ಲ ಸಗ ಹುಣ್ಣಮಗ್ ಒಂದ್ಸರಿ ಮಾತ್. ರ ಹ ನ ಮಾವರ ನಮ್ಮತ್ತೆ ಅವರು ಹೋಗ್ತಾರೆ ಹೊಲಕ್ಕೆ ಡೈಲಿ.
ಹಾ ರೀ ನೀವೇನ್ ಮನೆ ಇದೀರದ್ರಿ
ಹಾ ನಾವು ಮನೇಲ್ಲೇ ಇರ್ತೀವಿ
ಮನೇಲಿ ಏನ್ ಮಾಡ್ತರಿ ಬೇಸರ ಆಗಲ್ಲ ಏನ್ರಿ
ಸನ ಆಗತ್ತಲ್ಲಾ ನಾವು ಒಂದ್ ಎಂಟೊಂಬತ್ ಜನ ಇದ್ದೀವಿ ಮನೇಲಿ
ಹ್ನ್ ರೀ
ಹಾ ಮನೇಲಿ ಕೆಲಸಾನೇ ಆಗತ್ತೆ ಮಕ್ಕಳು ಇದ್ದಾರ. ಸೊ ಕೆಲ್ ಸಾಗ್ಬಡ್
ಅವ್ರ್ನೆೆಲ್ಲ ನೋಡ್ಕೊಂಡ ಕೊಡ್ಬೇಕ ಮತ್ತೆ
ಮತ್ತೆ ಕೆಲ್ಸ ಮನೆ ಕೆಲ್ಸ ಮಕ್ಳು. ಅಂದ್ರೆ ಕೆರೆ ಆಗ್ಬಿಡತ್ತೆ ಮತ್ತೆ ಎಲ್ಲಿ ಹೋಗಲ್ಲ ವರ್ಕ್ ನಾನು ಮದುವೆಗೆ ಮುಂಚೆ ವರ್ಕ್ ಮಾಡ್ತಿದ್ದೆ ಫೈನಾನ್ಸ್ನಲ್ಲಿ ಹುಬ್ಬಳಿನಲ್ಲ ಇದೆ ಬಟ್ ಇವಾಗ ಮ್ಯಾರೇಜ್ ಆದ್ಮೇಲೆ ಎಲ್ಲೂ ಹೋಗಿಲ್ಲ
ಹೋಗಬೇಕಕ್ಲ್ರಿ ಎಲ್ಲಿಯಾದ್ರು
ಹೋಗ್ಬೇಕಕ್ ಮಗು ಇನ್ನು ಚಿಕ್ದಿದೆ ಅಲ್ವಾ ಅವ್ ನೋಡ್ಕೊಂಡಕ್ ಬೇಕಲ್ವಾ
ಹೌದ ರೀ
ಅವ್ನ್ ದಡ್ಡವನ್ ಆದ್ಮೇಲೆ ಹೋಗ್ಬೇಕು
ಹೌದ ಅದೇ
ಹಾ ಇವಾಗ ಒಬ್ರು ದುಡಿಮೆ ಮೇಲೆ ಏನು ಆಗಲ್ಲ ಅಲ್ವಾ.
ಹದ ಹೌದ್ರಿ ಅವ್ರಿಗೆ ಎಷ್ಟು ಬರ್ತ ಸ್ಯಲ್ರಿ
ಅವ್ರಿಗೆ ಬರುತ್ತೆ ಒಂದು ಟ್ವೆಂಟಿ ಫೈವ್ ತೌಸಂಡ್
ಹ ಚೊಲೋ ಬರುತ್ತಲ್ರಿ.
ಹಾ ರೀ ಇಲ್ಲಿ ನಮ್ಮ್ ಊರಲ್ಲಿ ಹೋಗ್ತಾರೆ.
ಹಾ ರಿ
ಹ ಅದು ಪ ಇವ್ನಿಂಗ್ವರ್ಗೂ ಇರಲ್ಲ. ಮರ್ನಿಂಗ್ ಟೆನ್ ಓ ಕ್ಲಕ್ ಹೋದದೆ ಎರಡು ಗಂಟೆ ಹಿಂಗ ಮುಗಿಯುತ್ತೆ ಅಷ್ಟೇ.
ಹಾ ರೀ ಇ ಕಾಮರ್ಸ್ ಮಾಡಿ ಬಿಕಾಮ್ ಮಾಡ್ಬೇಕ ಏನ್ರೀ
ಹಾ ಹೌದು.
ಹ ನಾವು ಇಂಜಿನಿಯರಿಂಗ್ ಮಾಡಿದ್ದೀವ್ರೀ ಫೋರ್ತ್ ಸೇಮ್ ಇದೀನಿ ರಿ ಪ್ರೆಸೆಂಟ್.
ಸಮ್ಮ
ಹಾ ರೀ
ಇನ್ನ ಒಂದ್ ವರ್ಷ ಇದಯಾ
ಇನ್ನ ಎರಡು ವರ್ಷ ಐತ್ರಿ.
ಹಾ ಹಾ
ಕಂಪ್ಲೀಟ್ ಆಗಬೇಕರೀ ಆ ರಿ ಲಾಸ್ಟ್ ಸೆಮ್ ಎಲ್ಲಾ ಇಂಟರ್ನ್ಶಿಪ್ ಕರೀತಾರೆ ಇಂಟರ್ನ್ಶಿಪ್ ಹೋಗ್ಬೇಕು. ಇವಾಗ ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತೀವ ರೀ ಮಂಡೆಯಿಂದ ಹ ಮಂಡೆ ಅನ್ವರ್ಸ ಎಕ್ಸಾಮ್ ಐತ್ರಿ.
ಸ್ಟಡಿ ಮಾಡಿದೀರಾ ಎಲ್ಲ.
ಹಾ ರೀ ಓದ್ಕೊಂಡಿದ್ವಿ.
ಹಾ ಹ
ಇವಾಗ ಫ್ರೀ ಆಗಿದ್ವಲ್ಲ ಇವಾಗ ಅದು ಸ್ನಾಯಕ್ಸ್ ಕೊಟ್ರು ಹಾಸ್ಟೆಲ್ಲ್ಲಿ ಹಾಸ್ಟೆಲ್ ಅಲ್ಲಿ ಓದದ ನಾವು
ಓ ಹಾಸ್ಟೆಲ್ ನಲ್ಲಿ ಇರ್ತೀರಾ. ಹಾ ಫ್ರೆಂಡ್ಸ್ ಎಲ್ಲಾ ಆಗಿದಿದ್ದಾರೆ.
ಹಾ ರಿ ಫ್ರೆಂಡ್ಸ್ ಎಲ್ಲಾ ಆಗಿದ್ದರೆ.
ಹಾಸ್ಟೆಲ್ ನಲ್ಲಿ ಊಟ ಹೇಗಿದೆ ಊಟ ಏನೇನ್ ಕೊಡ್ತಾರಲ್ಲಿ ನಿಮಗೆ ಇವಾಗ ಟೀ ಕೊಡ್ತಾರ ನಿಮ್ ಹಾಸ್ಟೆಲ್ ನಲ್ಲಿ ಮತ್ತೆ ಬೇರೆ ಹಾಸ್ಟೆಲ್ ನಲ್ಲಿ ನಿಮ್ದು ಯಾವೂರು.
ನಮ್ದು ಈ ಕಡೆ ಹತ್ಗಿರಿ
ಹೌದಾ ಅಂದ್ರೆ ಟೀ ಕೊಡಲ್ಲ ಅಲ್ವಾ ಒಂದಂದ ಹಾಸ್ಟೆಲ್ ಅಂದ ಎಲ್ಲೂ ಟೀ ಕೊಡಲ್ಲ. ನಿಮ್ದು ಅದೇ ಇವ್ನಿಂಗೆ ಬಟ್ ಮಟ್ಟೊಂದು ನನ್ಸೈದ ಕೊಡಲ್ಲ ಅದಕ್ಕೆ ಕೇಳಿದೆ
ಹೌದಾ
ಹಾ ಏನ್ ಕೊಡ್ತಾರೆ ಊಟ ಬೆಳಗ್ಗೆ ಟಿಫನ್ ಏನ್ ಕೊಡ್ತಾರೆ ಅವರು
ಇವತ್ತು ಶನಿವಾರ ಉಪ್ಪಿಟ್ಟ ಕೊಟ್ಟಿದ್ರು
ಹಾ
ವೆರೈಟಿ ವೆರೈಟಿ ರೈಸ್ ಬಿಸ್ ಬಿಸ್ಬೇಳೆ ಭಾತ್ ಕೊಡ್ತಾರೆ ಯಾವ ಅಷ್ಟಲಲ್ಲಿ ಯಾವ ಹಾಸಲ್ಲ್ಲಿ ಬಿಸ್ಳೆ ಬಾ ಕೊಡಂಗಿಲ್ಲ ಗರ್ಮೆಟ್ ಹಾಸ್ಟೆ ಅಲ್ಲಿ ನಮ್ಮ ಹಾಸ್ಟಲ್ ಅಲ್ಲಿ ಕೊಡ್ತಾರೆ ಅದು ಹ್ನ್ರಿ ಚೆನ್ನಾಗಿರತ್ತೆ ಅಮ್ಮ
ಅಷ್ಟೇನ್ ಟೇಸ್ಟ್ ಇರಲ್ಲ ಅನ್ಸುತ್ತೆ.
ಇಲ್ಲಿಯ ಹ ಮನೆ ಊಟತ್ತರ ಇರಲ್ರಿ ಹೀ ಎಲ್ಲಾ ಆಸ್ಟಲ್ಕಿಂತ ಈ ಊಟ ಒಂದ್ಸ ಒಂದ್ ಒಂದ್ ಚಲೋ ಐತ್ರಿ ಒಂದ್ ಸ್ವಲ್ಪ
ಹಾ ಹಾ ಒಳ್ಳೇದ್ ಬಿಡಿ ಹಾಗಾದ್ರೆ ಹ ಅಮೌಂಟ್ ಎಷ್ಟು ಷ್ಟೋ ಒನ್ ಮಂತಿಗೆ ಹಾಸ್ಟೆಲ್ ಎಂದು ಹಾಂ ಒನ್ ಮಂತ ಇಲ್ಲ ಗೌರ್ಮೆಂಟ್ ಹಾಸ್ಟೆಲಾ
ಟಾಸ್ಟಲ್ಲ
ಹಾ ಒಳ್ಳೇದಾಯ್ತು ಬಿಡಿ
ಹಾ ರೀ
ಚೆನ್ನಾಗ್ ಓದಿ ಮತ್ತೆ
ಇಂಜಿನಿಯರಿಂಗ್ಗೆ ಒಂದು ಲಕ್ಷದ ಅಧಿ ನೈದುಸಾವಿರ ಐತೆರಿ
ಫೀಸ್ ಇದಯಾ ಹಾ
ಮತ್ತೆ ಅದಕ್ಕೆ ಪ್ರೈವೇಟ್ ಮಾಡಿದ್ರೆ ಇದು ಇರ್ತಿತ್ತು ಹಾಸ್ಟೆಲ್.
ಹೌದಾ ಜಾಸ್ತಿ ಆಗ್ತಿತ್ತು ಅಮೌಂಟ್
ಒನ್ ಟ್ವೆಂಟ್ ಹೇಳಿದ್ರು ನಾವು ಗೌರ್ಮೆಂಟ್ ಇರ್ಲಿಲ್ಲ ಬಾಳ ಫೆಂಡ್ಸ್ ಎಲ್ಲದೆಷ್ಟ ಹೋಟಲ್ಲಿ ಇರ್ತಾರಲ್ರರಿ ಹ ಅಪ್ಲಿಕೇಶನ್ ಆಯ್ ಕ ಆಸ್ಷ್ಟ್ರ ಅಲ್ಲಿ ಬಂದಿದ್ದೀವಿ ಹೌದ್ರಿ ಊಟ ಎಲ್ಲಾ ಚೆನ್ನಾಗೈತ್ರಿ ಮಧ್ಯಾಹ್ನ ರೊಟ್ಟಿ ಪ್ರತಿ ಪಲ್ಯ ಕೊಡ್ತಾರೆ
ಹಾ ಹಾ
ಮಟ್ಟೆನದ ಚಪಾತಿ ಕೊಡ್ತಾರೆ
ಹಾ
ಹಾ ರಿ
ಒಳ್ಳೆದಾಯ ಕಡೆ ಓಕೆ ಆಮೇಲ್ ಮಾಡ್ ಏನು
ಗಓದಗೆರೆ
ಓಕೆ ಬಾಯ್